ಹ
ಹ ಅದೇ ನಮ್ಮ್ ಮನೆೆ ಅದ್ರಕಿಂತ ಮುಂಚೆ ಒಂದ್ ಇಪ್ಪತ್ತಿನಕ್ಕಿಂತ ಮುಂಚೆ ಹೋಗಿದ
ಹಾ
ದ ಸ್ನಕ್ಕೆ ಆಾಗ್ಲೇ ನಡೆದಿದ್ನಲ್ಲಾ ಹ ಅದೇ ನಮ್ ದೊಡಮ್ಮ ಆಗ್ ನಿಲ್ವಲ್ಲ ಅಂದ್ಬಿಟ್ಟು ನಮ್ ದೊಡ್ಡಮ್ಮನವ್ರು ಆಟದಲ್ಲಿ ಬಂದ್ರು ಹಾ ಒಂತ ಸರಿ ಸಬೇಕ
ಗಸಲ್ ಗೊಸಲ್ ಇದ್ರಾ
ಹಾ
ಬೆಂಗಳೂರು ದೇಶ ಕೇಟೋ
ಇ ಬೆಂಗ್ಗಳೂರಿಂದ ನಾವ್ ಮೊದ್ಲು ಇಲ್ಲಿಂದ ಡೈರೆಕ್ಟ ಇದಕ್ೋದ ಪಾಂಡಿಚೇರಿಗೆ
ಪಷ್ಟತೆಯ
ಹಾ ಅಂದ್ರೆ ಸರಿ ಹೋಗಿಲ್ಲ ಅಂತ ನಾವು ಆಕ್ಚುಲಿ ಪ್ರಶ್ ಇ ಇದು ಕೊರೋನಾ ಅ ೇರ್ ಪಂಡಚರ್ೋ ಅಂತ ಸ್ಕೆಚ್ ಇಿದ್ದದು
ಹ್ಮ್
ನಮ ದೊಡಮಾರ್ ಬಂದ್ರಲ್ಲಾ
ಹ್ಮ್
ಗೋಟಿಂಗ್ ಬರೋಣ ಅಂದ್ಬಿಟ್ಟು ಅಲ್ಲಿಗೆ ಹೋದು ಅಲ್ಲೆಲ್ಲ ಬಳಷ್ಟವಾಗಿ ಬೈಕ್ ತಗೊಂಡು
ಹ್ಮ
ಬೈಕ್ ತಾಂಡು ಹೋೊಂಡ ರ್ರೌಂಡ್ ಎಲ್ಲ ಸುುತ್ತಿ ಯಲ್ಲ ಆ ಕಡೆ ಪಾಂಡಚರ್ರಿಗೆ ಒನ್ ಟ್ವೆಂಟಿನ ಒನ್ ಫಿಫ್ಟಿ ದಿನವತ್ತರ
ಟ್ರೈನಾ ಬೆಂಗಗಳೂರಿಂದ
ಫುಲ್ ಫ್ರೀ ಇಐತ್ತು ಟ್ರೈನ್ ಮಾತ್ರ
ಹ ಹ್ಮ ಹ್ಮ
ಒಬ್ಬೊಬ್ರು ಒನೊಂದು ರೋಲಲ್ಲಿ ಮರಿಿಕೊಂಡಂಗಿತ್ತು
ಹಾ
ನಾವು ಜ ನಾವು ಆಕ್ಚ ಗುಪ್ ಮಾಡಣ ಅನ್ಕೊಂಡಿದ್ದು ಟಿಕೆಟೇ ಇಲ್ಲ ಆಮೇಲೆ ನಾರ್ಮಲ್ ಇದೆ ಬುಕ್ ನೋಡ್ದ ಅಲ್ಲಿ ನೋಡ್ರೆ ಫುಲ್ ಫ್ರೀ ಐತಿ ಅಲ್ಲಿ ರೀಲ್ಸ್ ಗೀಲ್ಸ್ ಮಾಡ್ಕಂಡ್ ಅಲ್ಲೇ ಅಟ್ ಟ್ರೈನ್ ಗ್ ಹೋಗಿ ಅಲ್ಲಿಂದ ಬೈಕ್ ತಗೊಂಡು ಒಂದ
ಹ್ಮ್
ಎಲ್ಲಾರೂ ಒಂದೊಂದ್ ಮೂರ್ ಬೈಕ್ ತಗೊಂಡು
ಹ್ಮ್
ಅಲ್ ಹಂಗ್ ಹಿಂಗ್ ಹಿಂಗೆಲ್ಲ ರೌಂಡ್ ಹಾಕೊಂಡ್ ಆಮೇಲೆ ಎಲ್ಲಾ ಮಾಡಿ ಬೀಚ್ಗ್ ಹೋದೊ.
ಹ್ಮ್
ಬೀ ಚಲಂದು ರೌಂಡ್ ಸಕತಾಗ್ ಆಟಾಡಿ
ಹ್ಮ್
ನಾನ್ ಅಲ್ಲೇ ಮೀನ್ ಗೀನ್ ತಿನ್ಕೊಂಡು
ಹಾಂ
ಡೈರೆಕ್ಟ್ ಅಲ್ಲಿಂದ ಇದುಕ್ ಬಸ್ ಹದ್ದೋ. ಅಂಗ್ ಇಲ್ಲಿಗ್ ಬಂದು ರೂಮು ಹುಡ್ಕೋಷ್ಟ್ ಇಲ್ಲಿಂದ ಅಲ್ಲಿಗೆ
ಬಳ ಸಲ ಇಂದ
ಒಂದ್ ನೂರೈವತ್ ಏನೋ
ಹ್ಮ ಹ್ಮ ಹ್ಮ್
ಬೆಂಗಳೂರಿಂದ ಅಲ್ಲಿಗ್ ಇನ್ನೂರ್ ರೂಪಾಯಿ ಇನ್ನೂರಷ್ಟೇ.
ಪಾತ್ರೆ ತೊಳ್ಯಕೆ ಹ ಹ ಹ್ಮ
ಹ್ಮ್ ಅಲ್ಲಿಂದ ಅಲ್ಲಿಗ್ ಹೋಗಿ ಸ್ಟ್ರೈಟ್ ರೂಮ್ ಮಾಡ್ಕೊಂಡ್ ಮನಿಕೊಳವಾಗ್ ನಮ್ ದೊಡಮಾರ್ ನಾಲ್ಕ್ ಗಂಟೆಗೆೇನೊ ಬಂದ್ರು.
ಹಾಂ ಯಾಕೆ?
ಅವರೆ ಬೆಂಗಳೂರಿಂದ
ಹಾಂ
ಬೆಂಗ್ಳೂರಿಂದ ಎಷ್ಟ್ ಟಿಕೆಟ್ ಅದ್ಕೆ?
ಬೆಂಗ್ಳೂರಿಂದ ಎಷ್ಟು ಇತ್ತು ಟೂ ಹಂಡ್ರೆಡ್ ಫಿಫ್ಟಿ. ಅ ಏ ಸ್ವೀಪರ್ ಅಲ್ಲ ನಾರ್ಮಲು ಏನ್ ಎರಡುವರ್ ಅವರ್ ಜರ್ನಿ ಎರಡುವರ್ ಅವರ್ ಮೂರ್ ಅವರ್
ಬಸಾ
ಹೂಂ ಹೂಂ
ಕೆ ಎಸ್ ಆರ್ ಟಿ ಸಿ ಬಸ ಬತ್ತಾವ?
ಹ್ಮ ಅಂದ್ರೆ ಕೆ ಎಸ್ ಆರ್ ಟ ಸಿ ಬರಲ್ಲ ಅದೇ ಇವ್ರ ತಮಿಳ್ನಾಡು ಬತ್ತಾವ್ ಅಷ್ಟೆ ತಮಿಳ್ನಾಡು ತಮಿಳ್ನಾಡು ಗೌರ್ಮೆಂಟ್ ಬಸ್ ಇರ್ತವಲ್ಲ ಅವು ಬತ್ತಾವ್ ಅಷ್ಟೆ.
ಹ್ಮ್
ಅಲ್ಲಿಂದ ಸ್ಟಾರ್ಟ್ ಮಾಡ್ದ ಒಂದು ಆರು ಗಂಟೆಗೆ
ಹ್ಮ್
ನಾವು ವಸಿ ಒಂದ್ ದೇವಸ್ಥಾನ ಎಲ್ಲ ಫುಲ್ ಒಂದ್ ರೌಂಡ್ ಫುಲ್ ದೇವಸ್ಥಾನ ಎಲ್ಲ ಸುತ್ತಾಕೊಂಡು ಒಂಬತ್ತು ದೇವಸ್ಥಾನಗಳ ಮತ್ತೆ ಸೆಂಟ್ರ ಬರದು
ಹಾ ಗೊತ್ತು
ಸಕ್ಕತಾಗಿತ್ತು ಒಂಥರ ನಡಿಯಕ್ಕೆ ಜೋಶಗಳಿದ್ದು ನಾವು ನಾಲ್ಕ ನಾನು ನಮ್ಮ ನಾನು ನಮ್ಮಕ್ಕ ಅಂದ್ರೆ ಇನ್ನೊಬ್ ಅವ್ರಲ್ಲ ಅವ್ರಿಗೆಬ್ಳ ನಮ ನಾಲ್ಕ್ ಜನ ಪಡಬಟ ನಮ ದೊಡ ಅಪ್ಪಾ ನಮ್ ಸೋನಕಲ ನಿಧಾನೆ ಹಿಂದೆ ಬರ್ತಿದ್ರು
ಹ್ಮ್
ಸನಾ ದರ್ಶನಕ್ಕೆ ಹೋಗಿ ಐವತ್ತು ರೂಪಾಯಿಗೆ ಹೋಗಿ ಕೊಟ್ಟು ನಿನ್ಕೊಂಡಿರೋ ಅದು.
ಹಾ.
ಮಾಮೂಲಿ ಜನರಲ್ ಎಲೆ. ಕಡಿಮೆ ಐತೆ ಅಂದ್ಬಿಟ್ಟು ಹಓದೋ ಇ ಅದನ್ ಕಳದ್ರ. ಟೈಮ ನಲ್ಲ ಟೈಮ ಆಯು. ಅಲ್ಲೊನ್ ಮೂರ ಓವರ್ ನಿಂತಿದು. ಅಲ್ಲಿಂದ ಈ ಚಡಿಗೆಗ್ ಬರ್ತೀವಿ ದೇವಸ್ಥಾನ ದರ್ಶನ ಮುಗಿಸಕೊಂಡು. ಕಾಲ್ ಇದಕೆಯ್ತಿಲ್ಲ ಸ್ಲಿಪರ್ ಬರೇ ಇ ಕೆಲಸು ತೋಯತೇತೆ. ಅಯ್ಯೋ ದೇವರೇ. ಓ ಹೆಂಗ ಅಯ್ತಿತು ಅಂದ್ರೆ ನಡಗೆ ಆಯ್ದಿದಲ್ಲ ಎಲ್ಲ ಓಡ್ ಹೋಗಿದ್ ಅಲ್ಲಿ ಅವ್ರ ಒಂದ್ ಮ್ಯಾಚ್ ನೀರ್ ನೀರರಾಕು ಇಡ್ತಿತಿಲ್ಲ ಅವ್ರಿಗೆ ಗೊತ್ತಿದ್ರುವೆ.
ಹ್ಮ
ಆಯೋ ಬರಿ ಅಲ್ಲಿ ಇಲ್ಲಿ ಅಂಗಡಿ ಯಾವಾರ ಅಂಗಡಿ ನಿಂಟ್ಕಳ ಆಮೇಲೆ ಆಮೇ ಸ್ಟಾರ್ಟಿಂಗ್ ಬ ಒಂದ್ ಬಟ್ಟೆ ಅಂಗಿ ತೋಗ್ ನಿನ್ ಕೊಂಡ್ರೋ ಅವರೆಲ್ಲ. ಅಲ್ಲಿಂದ ಬಟ್ಟೆ ಮತ್ತೆ ಈ ತಿಗುದಲ್ಲ ಕವರು.
ಹ್ಮ್ ಹ್ಮ್
ಆ ಕವರಿ ಇಂದ ರೂಮ್ ಗಂಡ ನಡ್ಕೊಂಡ್ ಬಂದ್ರು. ಓಹ ಹಾ ಆಮೇಲೆ ಅಲ್ಲಿಂದ ಇದ್ ಮಾಡ್ಕೊಂಡು ಒಂದ್ ನಾಲ್ಕ್ ಗಂಟೆಗೆ ನಾಲ್ಕ ಗಂಟೆ ಐದು ಗಂಟೆಗೆ ಬಸ್ ಹತ್ತೋ
ಹ್ಮ್.
ಇಲ್ಲಿಗೆ ಹತ್ರತ್ರ ಬರುವಷ್ಟ ಅಲೆ ಹತ್ತು ಗಂಟೆ ಆಯ್ತು.
ಹಾ
ಬಂದು ಪೀಸ್ಫುಲಾಗ್ ನಾನು ರೂಮಿಗ್ ಬಂದ್ವು. ಅವರೆಲ್ಲ ಅಲ್ಲಿಗೆ ಕಾರ್ ಮಾಡ್ಕೊಂಡು ಹೋದ್ರು.
ಹಾಂ.
ಹ ಚೆನ್ನಾಗಿತ್ತು ಒಂತರ. ಪೀಸ್ಫುಲ್ಲಾಗಿ.
ಹನುಮು ಪಾಂಡಿಚೇರಿಲಿ ಎಷ್ಟು. ಚ ಇದ್ರಿ.
ಒಂದೇ ದಿನ ಅಲ್ಲಿ ಏನು ಇಲ್ಲ ಮಗ ಪಾಂಡಿಚೇರಿಲಿ ಅಂತದ್ದು.
ಅಂದ್ರೆ ಫೋಟೋ ಗೀಟ ತಗೊಳಕ್ಕೆ.
ಅಂತ ಅಂದ. ಇದಕ್ ಹೋಗಿದ್ದೊ ಮಗ ಸೈಕ್ ಮಾತ್ರ ಅದೊಂದು.
ಹೌದು ಅದು. ಹಾ
ಅದ್ ಸಕ್ಕತ್ತಾಗಿ ಇತ್ತು ಮಾತ್ರ. ಅದ್ರಲ್ಲಿ ಒಳ್ಳೆ ಸಿಕ್ಕಿದ್ರು ಮಾತ್ರ. ಹೆಂಗ್ ಆಡಸಿದ್ರು ನೋಡ್ಬೇಕಾಯ್ತು. ತ ನಾವು ಕೂ ತ್ತರೋದು ಬೆನ್ ಹತ್ರ ನೀರ್ ಸಿಗೋದು ಅಂಗ ಮನಗಸ್ಸಿದ್ರು. ಚೆನ್ನಾಗಿತ್ತು ಒಂತರ.
ಹ್ಮ್
ಹೊ ರೈಲ್ವೆ ಒಂಥರ ಸಕತ್ತಾಗಿತ್ತು ಬಟ್ಟು ಇದು. ಅರುಣಾಚಲ ನಾವ್ ಏನಾದ್ರೂ ಅ ಹತ್ತು ಗಂಟೆಗೆ ಏನಾದರು ಸ್ಟಾರ್ಟ್ ಮಾಡಿದ್ರೆ ಹತ್ತು ಗಂಟೆ ಏಳ ಗಂಟೆ ಒಂಬತ್ತು ಗಂಟೆಗೆ ಏನಾದರು ನಾವಂತೂ ಬೆಂದು ಹೋಗ್ಬಿಡು ಅ ಅರ್ಧದಲ್ಲೇ ನಿಲ್ಸಿ ಇದ್ರಲ್ಲಿ ಬರ್ಬೇಕೈತ ಅಷ್ಟೇ ಆಟದಲ್ಲಿ. ಸೈಕ್ ಮತ್ರ ರೋಡ್ ಮೇನ್ ಆ ರೋಡೆನೆ ಚೆನ್ನಾಗಿತ್ತು ಒಂತರ. ಹ್ಮ್
ಫಸ್ಟ್ ಇವ್ರು ಸ್ಟಾರ್ಟಿಂಗ್ ಬರ್ತಾ ಇದ್ರಲ್ಲ. ಎಮ್ ಕಮಾರು.
ಹು
ಆಗ ಅದು ಪಾಂಡಿಚೇರಿಗೆ ಹೋಗಣಂತ ವಸಿ ಇದ್ದಲ್ಲ. ಅಂದ್ರೆ ಪ್ಲಾನ್ ಮಾಡಣ. ಹೋಗನ. ಯಾರೋ ನೀ ಅಂತ
ಹ್ಮ್
ಅದಕ್ಕೆ ಮೈಸೂರಲ್ಲ ಮೈಸೂರ ಅತ್ತಾರ ಹೌದ
ನೀವೆಲ್ಲಿ ಟ್ರಿಪ್ ಹಯ್ತು ನೀ ಖಾಲಿಗಿದೆ
ಯಾವಾಗ
ಎಲ್ಲಿ
ಎಲ್ಲಿಗೆ
ಸಕಲೇಶಪುರ
ಅದೊಂದೇನಾ ಹ
ಅದೇ ತಿಂಬುಜ ಬಯ ಬೆಟ್ಟ್ದವಾ
ಹ್ಮ್
ದಿಯಾಬಾದ ಫೋಟೋ
ಎಷ್ಟು ದಿನ ಹೋಗಿದ್ರಿ ಒಂದೇ ದಿನಾನ
ಒಂದೇ ದಿನ ಬೆಳಿಗ್ಗೆ ಸಂಜೆ ಬಂದು
ಹ್ಮ್ ಹ್ಮ್ ಎಷ್ಟ ಜನ
ಐದು
ಐದು ಯಾರ ಯಾರು ನೀನು ಅವರು ಸ್ನೇಹಾ
ತರ್ಸು ಮಿತು
ಮಿತು ಯಾವ್ ಮಿತು
ಹ್ಮ್ ನಮ್ ಕಾಲೇಜ್ ಇಂದಾ
ಹ್ಮ್ ಹ್ಮ್ ಹ್ಮ
ಆವತ್ತುವೇ ಊಟಕ್ಕ ಬನ್ನಿ ಎನ್ ಮೇ ಹ್ಮ
ಪೇಸ್ಪುರ್ ಪಡಪ್ಪಾ
ಆರಾಮ ಅದೆಲ್ಲಾ ಹ ಈಗ ವೆಬ್ಸೆರಿಸ್ ಡೌನ್ಲೋಡ್ ಮಾಡಿದೀನಿ ನೋಡ್ತೀನಿ ಮನಿಕತಿನಿ.
ಯಾವ್ದ.
ಮಡ್ಕಾ ಕಿಂಗ್.
ಮಡ್ಕಾ ಕಿಂಗ್ ಎಲ್ಲೋ ಕೇಳಿದೀನಲ್ಲ.
ಈಗ ಜಾಸ್ತಿ ಸ್ಟ್ರೀಮಿಂಗ್ ಆಯ್ತ ಇರೋದೆ ಅದು.
ಹ ಹ
ಚೆನಗಿದ್ಯ ನೋಡ್ಬಿಟ್ಟಿ ಡೌನ್ಲೋಡ್ ಮಾಡಿ ಇಟ್ಟಿದೀನಿ. ಹ್ಮ್ ನೋಡ್ಬಿಟ್ಟಿ. ಮನಿಕತಿನಿ.
ವಾಯ್ಸ್ ವಂಥರ ಬತ್ತೆತೈಲ.
ಇಲ್ಲ ಈಗ. ಅದೇ ನೋಡ್ಬಿಟ್ ಮನಿಕತಿನಿ ಅಷ್ಟೆ ಮಟ್ಕಾ ಕಿಂಗ್. ಯಾವ್ದ.
ಸಕತ್ತಾಗಿದೆ ಐತೆ ಜಿಯೋ ಹಾಟ್ಸ್ಟಾರ್ ಐತೆ ಅಕ್ಚಲಿ.
ಯಾವ್ದ ಹೇಳು.
ಫಿಲಂ ಹೆಸ್ರು. ಗೊತ್ತಿಲ್ಲ.
ಕಲ್ಸು ನಾನು ನಮ್ ಹುಡ್ಗಿ ನಮ್ ಹುಡ್ಗಿ ಹೇಳಿದ್ಲು ದೆವ್ವುಂದ.
ಹ್ಮ್ ಹ್ಮ್
ಮತ್ತೆ.
ಒಂತರ ಚೆನಾಗಿದೆ.
ಕಳ್ಸಪ.
ಹೆ ಅದ್ ಕೊನೆಯವರೆಗು ಅದ್ರ್ ಇದೆ ಸಿಗಲ್ಲ.
ಆ
ಕೊನೆವರೆಗೂ ಆ ಮೂವಿ. ವಂಥರ ಚೆನ್ನಾಗಿದೆ. ಅದಿನ್ನು ಕ್ಲೈಮ್ಯಾಕ್ಸ್ ಅಂದ್ರೆ ಆನ್ಸರ್ ಇನ್ನಾದ್ರು ಸಿಕ್ಕಿಲ್ಲ ಇನ್ನ ಆಕ್ಚುಲಿ ಪಾರ್ಟ್ ಟೂ ಬರುತ್ತೆ ಸುತೆ.
ಬರ್ಲಿ ಬರ್ಲಿ.
ಸಕ್ಕತ್ತಾಗಿದೆ ಮಾತ್ರ.
ಸಕ್ಕತ್ತಾಗಿ ಇರ್ತವೆ. ಹಾ ಮತ್ತೆ
ಹ
ಮದತ್ತಪ್ಪ ನೀ ಬೆದಪೂರಪಾಯ
ಹನ್ ಬೆಂ್ೂರಏನ
ಹ್ಮ್
ನೀಏನು ಬೆಂ್ಳೂರ
ಏನ್ ಬೆಂಗ್ಳೂರು ಅಂದೆ
ಇ ಮ ತ ಮ ತೂರಷ್ಟೆ
ಏನು ಅಷ್ಟ
ಹ್ಮ ಅದೇ
ಜೀವನ ಕೆಲ್ಸ ಇಲ್ಲ ಮನೆ
ಬೆಳಿಗಿಂದ ಹೋಗಿಲ್ಲ ನಾ
ಕ್ಯಾಸಕ್ ಹಯಿಲ್ಲಾಕ ಕರ್ಸಾಗಿ ತಿಂ್ಗಳು ನೀಏನ ಹಬ್ಬಬ್ಬ ಅಂದ್ೂೆ ಇಪ್ಪದ ಅಲ್ವಾ ಅ ದಿಸೆ ಹೋಗಿದ್ದಾ ನಂ ಕೆಲ್ಸಕ್ ಹೋಗಕ ಇಂಟ್ರೆಸ್ಟ್ ಯಲ್ಲ
ಕಮಿಟ್ಮೆಂಟ್ ಕಡಿಮೆ ಆಗ್ಬಿಟ್ವಾ
ದು ಚಚ ಹಲಪ ಪವ ಆ ನಂ ಕೆಸ ಇಿಂದ ಮೂಡಲ್ಲ ಕೆಸ ಹಬೇಕ ನಾಾನು ನೋಡ್ ಹತ್ನಿ ನಮ ಭಾವಂಗ ಹೇಳಿದೀನಿ ನಮ್ಮ ಭಾವ ಮಜೆ ಮುಗಿದಿದ್ದಂತ ಚನೋ
ಹ್ಮ್
ರಷ್ಟ ಯದಾರರ ಒಂದು ಹುಡುಕ್ ಕೊತಾನೆ ಆ ಕಡೆಗೆ ಜಂಪ್ ಆಯತೀನಿ
ನ ಆಡ್ಮಗ ಎಷ್ಟ ಅಂತಿದ್ದೆ ಮತ್ತೆ
ಅ ನಾನ್ ರೆಡಿ ಇವಾಗತ್ತು ನಾಳೆಕ್ ಬಂದ್ರೆ ನಾಳ ಹೋಗ್ತೀನಿ
ಹ್ಮ್
ಇನ್ ಕಾಲೇಜ್ ಏನೋ ಹೋಗಂಗಲ್ವಾ ಆದ್ರೆ ಮಿಕ್ಕಲ್ಲ ಅವರೇ ಬರ್ತಾರೆ ಕತರ
ಹ್ಮ
ಎಕ್ಸಾಮಗೆ ಸಮಗೆ ಹಾ
ನಮ ರ
ಎಕ್ಸಾಮ್ ಮಾತ್ರ ಹೋಗ್ಬ ನಿಕ್ಕಿದು ಟೆಸ್ಟ್ ಇಷ್ಟ ಅ ಅವ್ರ ಇದ್ ಮಾಡ್ಕೊತಾರ
ಹ್ಮ
ಹ್ಮ್ ಹ
ಹ್ಮ್
ನಾ ಹ ಇಮಿ ಕೊನೆಗ ಅಬಟ್ಟು ಬ ಹಾ ಎಲ್ಲೊಂದು ವಸ್ತ ಅವರೇ ಬರ್ತರಲ್ಲ ಏ ಪಡ್ಸ್ರ ಸುಮನೆ ಏನಾಗುತ್ತೆ ಅನ್ಬಿಟ್ಟು ಇಬ್ಬರು ಶೇ ಹಾಕ್ಬಿಟ್ಟು ಬಂಡೆ ತಗೊಂಡಿದ
ಯಾರು
ಯವುಕ ಮರ್ಕ
ಹ್ಮ್ ಹ್ಮ್
ಒಂದ್ ಬಂಡಲುು ಬತ್ಸು
ಹ್ಮ್ ಹ್ಮ್
ಫುಲ್ಲು
ಹ್ಮ್
ಸರಿ ಆಯ್ತು ಬಿಡು ಮಾಡ್ತೀನಿ
ಹಾ